ಹಲೋ ಹ ಕಟ್ಟಕಾಯ್ತು
ಹ ಅದ ಹಾಕೋ ಕಟ್ಟು ಆಯ್ತಲ್ಲ ಮಗ ನೋಡಿದಲ್ಲ ಶಂಕ ಕಾರ್ ಇನ್ನೊಂದ ಮೂವಿ ಬಂದು ನೋಡಿ ತಕೊರ್ ಮೇರ ತರದ ಬಿಟ್ಟ ನೋಡು
ಯವು
ಠಾಕರ ಮ ಮೇರ ಪ್ಯಾರ
ಹ ನೋಡಿಲ್ಲಪ
ಬಿಟ್ಟನ್ನೋಡ ಭರಿ ಅದೋನೋಡ ಮುವಿ
ಹ್ಮ್ ಮಿಸ್ಟರ್ ಎಕ್ಸ್ ನೋಡಿದಿ ಮಿಸ್ಟರ್ ಎಕ್ಸ್ ಮಷ್ಟ್
ನಾ ಮೂವಿಿನೇ ನೋಡಿದ್ರ ಹೆಸ ಯಾವ್ರ ಯಾವದ್ರ ಹೆಸರೇ ನೆನ್ಪಿರಲ್ ನಂಗ
ಹ್ಮ್
ನೀ ಭೋಕೊಲ್ ನ್ನೊಡಿದ್ಯಕ್ ಕರೆ ನೆನ್ಪೇರಲ್ಲ ಹೋದ್ರೆ ಸರಿ ಅ ಮಾಡುವಾಗ ಮೂವ ಹೆಸರನೆಂಪ ಯಿರರಲ್ಲ ನೋಡಣ ಮೂವಿ ಕತಿಗೊಳ್ ನೆಂಪಾ ಎರತವ್ ನೋಡ್ರಿ
ಹ್ಮ್
ಹ್ಮ್ ಅಷಲ್ ಒಡ ಚೇಂಜ್ ಆಯಗನಂತ ಚೇಂಜ್ ಆಯನಂತ ಸರ
ಆಕಿನೆಹಳ್
ಹಾ ಇಲ್ಲ
ಅ ಕೃಷ್ಣೇ ಬರ್ತೀನಾನ
ಹ ಬರ್ತಾ ಅಲತಿನಿ ನೀನ್ ಮಾತಾಡತ್ತಿದವ್ರ ಇಬ್ಬರ್
ಅಕ್ಕಿನೆ ಮೇಡಮ್ಮ ಅಳ ಆಂತಾ
ಮೇಡಂ ಹೇಳ್ತಾ ಅಂದಳ ಏನ
ಹ್ಮ್
ಹ್ಮ್ ಎಸ್ ಎಸ್ ಸಿ ಸ್ಕಲರ್ಶಿಪ್ ತುಂಬಾ ಇಲ್ಲ
ಬರ್ಲ ನಮಗದು
ಯಾಕ
ಹ್ಮ್ ನೋ ನ ನಿನ್ಗ ಬರ್ಲ್ಲ
ವೆಟನರಿದ್ರ ಬರ್ತದ ನ ಕೇಳಿದ ಹೋದಸಲ
ಬರ್ಲು ಹಾಸ್ಟೆಲ್ದ ಉದ್ರಿ ಹಾಸ್ಟೆಲ್ ಅದ ಉದ್ರಿ ಶಾಲಿ ಅದ ಉದ್ರಿ ಸ್ಟೇಪಂಡ್ ಅದ ಮತ್ತೆ ಬರ್ತಂಗ ಬರ್ಲ
ಬರಲ್ಲಂತೆ ಹೊಸ ಹಾಕಲತ್ತಿದಲ್ಲದ ಹದ ಹೋದ್ಸರ ರಮೇಶ್ ಸರ್ ಎಲ್ಲರಿಗ ಐಸ್ ಎಸ್ ಪಿ ಐ ಡಿ ಕೊಡ್ ಟಿ
ನ ಅಂದ್ರೆ ಬರ್ಲ ಅನಿಸತಣ ಕಂದಲ್ಲ ಕಾಲೇಜ ಬಿ ಅಲ್ಲ ಸ್ಟೇಪ ಬರೆ ಬರ್ತಲ್ಲ
ಸ್ಟೇ ಪೊಂಡ ನಿಕ್ಕೆ ಸ್ಟೇ ಪ ಸ್ಕೋಲರ್ಷಿಪ್ ನ್ ಸಂಬಂಧ
ಇಸ ಅಲ್ಲೇ ಏನ್ ಮಾಡ್ತ ಗೊತ್ತುಲ ನೋಡ್
ಸಂದೀಪನ ಮೊಕೊಂಡನ್
ಸ್ವಿಚ್ ಆಫ್
ಚಚ್ಪ್ಪ ಅವ ಏಷ್ಟ ನಿಧತಿ ಮಾಡ್ತಾನಪ್ಪಾ ಅವ್ನಷ್ಟ ನಿಧತಿ ಮಾಡ ಮನುಷ್ಯನ್ ನೋಡಿ ನೋ
ಹ್ಮ್ ಏರ ಬುಕ್ಕ ಏರ ಬು ಬುಕ್ಕ ಹಯ್ದ ಓದ್ ಹೇಳ ಅವರ ಇದ್ರ ಲೆಕ್ಕಕ್ ಬರ್ತ ನೀವು ಆಕಳ ತಿರಗಿಗಳು ಹೇಳುವ ಒಂದಸಲ ಆಕಳ ತಳಿಳ ಹೇಳ ಒಂದಸಲಿ
ಯಾರಿಗೆಲ್ಲ ಇದ್ದೀ ನಂಗ
ಹ್ಮ್
ಅರಾಮ್ ನೋಡ ಹಳ್ಳಿಕಾರ ಯಾವ್ಯ ಬಕ್ಕೊಳವ ಹಿನಾ ನೆಂಪುಯ್ಯೋ ಶಂಕರ್ ಹಾಗೆಲ್ಲ ಸೇಮ್ ಎಕ್ಸಮ್ ಕೂತ ನೋಡ ಒಂದಿನ ನೆಪಿಲ್ಲ.
ಎಮ್ಮಿ ಒ ಎ ಎಮ್ಮಿ ತಿಳಿವಲಿ.
ಹ್ಮ್ ಜಾಪರಭತಿ.
ಮತ್ತ ನಿಂದ್ರ ನೇನಪಾ ನಿಂದರ.
ಬ ಬದಾವರಿ.
ಹ್ಮ್.
ಕಾರು.
ಹ್ಮ್.
ನಾಕ ನೆನಪು ಉಡ್ದ್ ನೋಡಿ ಎಮ್ಮಐ ತಳಿ ಹೊಡ್ದ ಆಟೀ.
ಹ್ಮ್ ಹ್ಮ್.
ಹ್ಮ್. ಕಳವಳ ಹಾ ಆ ಬಕಳ ನ ಪ ಕಾರ ಬಾಸ ರಾಸ ಅನಕ.
ಕೊಬ್ಬರ ಸಣಕ.
ಹಾ ಕೌ ಮಟೆ ತಳಿವಾಳ.
ಹ್ಮ್ ಹ್ಮ್.
ಸಂತೂ ಶಾಪುರ್ ಕೊಯ್ಯನ ಬಂದಿರ್ಬೇಕ ಈಗ.
ಯಾಕ್ ಶಾಪೂರಕ ಯಾಕ ಹೋಗ್ಯಾನ.
ಅವದ ಏನೋ ಗ್ಲಾಸ್ ಚೇಂಜ್ ಮಾಡ್ಸದಂತ.
ಏನ ಗ್ಲಾಸು.
ಗ್ಲಾಸ್ಸೊ.
ಹ್ಮ್ ಅದು ಮ್ಯಾಗಿಂದು ಕ ಅವರ್ ಪೇಪರ್ ಹೋಗ್ಯದಂತ.
ಹ್ಮ ಹ್ಮ್.
ಹ್ಮ್ ಅದು ಫೋನ್ ಅನ್ ಕೈದ
ಹ್ಮ್.
ಏನು ಹೇಳ್ವಾಲ್ರಿ.
ಫನ್ ಫೋನ್ ಯಾವಂದಿರ ತಾವಲ.
ಹ ಬಜೆಟ್ ಹೇಳ್ ಬಜೆಟ್. ಬಜೆಟ್ ರೊಕ್ಕಾ ಹೇಳೋ. ಅಗ್ನ್ ಶರ ನೋಡ್ಬೇಕ. ಹ್ಮ್ ಏನ್ ನೋಡ್ರ ಗೊತ್ತತ್ತ ಯಾವ ಸರಾವ. ನಮ್ ನ ಮನೆ ನಮ್ ತಂಬಿ ತೋತನಲ್ಲದನ.
ಹ್ಮ್ ಹ್ಮ್ ನಿಮ್ ಟೈ ನಿಮ ತಮ್ಮ ಏನ್ ಮಾಡ್ತಾನ.
ನಮ್ಮ ತಮ್ಮ ಸಾಲಿ ಓದಲಾತಾನ ಇನ್ನ್.
ಲ್ಲ ಪಫಸ್ಟ್ ಪ್ಯೂಸಿಯನಾ ಮೈಸೂರಕ.
ಮೈಸೂರು ಮೈಸೂರದಾಗ ಅಣ್ಣಾ ಹಾ ಡಿಪ್ಲೋಮಾ. ಯಾವ್ದೋ ಡಿಪ್ಲೊಮಾ ಯಾವ್ದ್ ಮಾಡ್ಯನಾ.
ಡಿಪ್ಲೊಮಾ ಆಫ್ ಪ್ಲಾಸ್ಟಿಕ್ ಅಂತ ಬರ್ತದ ಅದು ಮಾಡ್ಯಾನ.
ಹ್ಮ್ ಹ್ಮ್ ಚಂದ್ರೆ ನೌಕರಿ ಅದ ಸಿಗ್ತನ ಹ್ಮ್. ಕಂಪನಿ ಅದ ತಗೋತರ ಏನ. ಎಲ್ಲ ಗೌರ್ಮೆಂಟ್
ಇಲ್ಲ ಕಂಪನಿ
ಅನ ತ ಹ ದಾರೆ
ಹ್ಮ್ ಅದು ಕಲಿತಾನೆ ಬೇರೆದ ಕೆಲ್ಸ ಮಾಡ್ಬೋದು ಅಂತ
ಹ್ಮ್ಮ ಅ
ನಂಗಸರ್ ಪತಲಿ ಲಿ ಮಗ ಕಾಮ ಇ ಶರಿ ಸ ಕಾಲ ಹೊತಲ ಮ ಕಾಲ ನಲತ
ಯಾಕ ಆಮೇಲೆ
ಅ ಇಲ್ಲತ್ ಬಾಲಿಂಗ್ ಮಾಡಿನ ನೋಡ ನೋಡ ಎಲ್ಲಾ ನಾವು ನಾ ನನ್ ತಮ್ಮ ನಮ್ಮ ಅಕ್ಕ
ನಿ ಅಕ್ಕರ್ ಏನ್ ಮಾಡ್ತಾರ
ಅಕ್ಕ ಡಿಗ್ರಿ ಮುಗಿದು
ಹ್ಮ್ ಹ್ಮ್
ಹ್ಮ್ ಮನಾಗ ಆನ್ಲೈನ್ ಕ್ಲಾಸ್ ನೋಡ್ತಾರ
ಹ ಅ ಎಕ್ಸಾಮ್ ಬರಲತರ
ಹ ಇಲ್ಲ ಏನಿಲ್ಲ
ನೀರ್ತರ
ಹ್ಮ್
ನಿಮ್ ತ ಮುಂದೆ ಚೆಂದದಕೋ ಆರಾಮ್ ಸರಿ ಕಂಪ್ನಿ ತಗೋತಾರ
ಹ್ಮ್
ಗೌರ್ಮೆಂಟ್ ಅದಾ
ಇಲ್ಲ ಪ್ರೈವೇಟ್ ಆಗ
ಪ್ರೈವೇಟ್ ಏನು
ಹ್ಮ್ ಹ್ಮ ದೋಸ್ತ ಹಾಸ್ಟೆಲ್ ಹಾಸ್ಟೆಲ್ದು ಬೇರೆ ಊಟದ ಬೇರೆ ಕಾಲೇಜದು ಬೇರೆ
ನೀ ಹೆಚ್ಚೆಗದ ಅಂದ್ರಪ್ಪ
ಹ್ಮ್ ಸಚಗ ನಂದೇ ಹ್ಮ ನ ನಂದೇ ಕಮ್ಮ ತರನಾ
ಹ್ಮ್ ನಮ್ದೇ ನಟ್ರ
ಏ ಏನ್ ನಂದ ನಮ್ದ್ ಏನ್ ಪಿ ಸಿ ಅದ ನಮ ಪ್ಮ
ಮಾಡತ್ಯ
ಹಾ ನಿಮ್ಮ ಮನ್ಯಾಗ
ನಮ್ಮ ಮನೆಗ ಮೂವರು ಇದ್ದವ
ಹ್ಮ್
ನಮ್ಮ ಅಣ್ಣ ನಾನು ನಮ ತಮ್ಮ
ಹ್ಮ್ ಈ ಸ್ಟೇಟಸ ಇತ್ತಿಯಲ್ಲ ಸಾಮಾನ ಏನೆೇಮ್ ತಮ್ಮ
ಹಾ ಸಣ್ಣ ಹ ನೋಡ
ಹ್ಮ್ ಹ್ಮ್ ಅದೇ ಇಟ್ಟಿ ದಲ್ಲ
ಹ್ಮ್ ತೆಂತ್ ಅದುವಾ ತೆಂತ ಮುಗೀತ್ ನೋಡು ಈಗ ಇದು ಮಾಡಣ ಐ ಟಿ ಮಾಡಣ
ಎಲ್ಲಿ
ಅಲ್ಲ ಬೀದರ್ ಭೂಮಿ ಕರ್ನಾಟಕ
ಹ್ಮ್ ಗವರ್ನಮೆಂಟ್ ಹ
ಹಾ ಗೌರ್ಮೆಂಟ್ ಕರ್ನಾಡದಲ್ಲಿ ಆಯ್ತ ನಿಮ್ಮ ಐ ಟಿ ಐ ಮಾಡ್ಯನಾ
ಸರಿ
ಹ್ಮ್ ನಬ ಇಲ್ಲಿ
ಹ್ಮ್
ಮಮ್ಮಿಯಾರ ಅಲ್ಲೆ ಅಡಿಗೆ ಮಾಡ್ತಾರ ಸಾಲ್ಯಾಗ.
ಹ್ಮ್ ಹ್ಮ್
ಹಾ
ಏ ಎಟ್ ಕೊಡ್ತಾರ ಪರ್ಮನೆಂಟ್ ಅದನ.
ಹಾ ಪರ್ಮನೆಂಟ್ ಆರು ಸಾವಿರ ಕೊಡ್ತಾವ್ರಿ.
ಹ್ಮ್ ಹಾ ಹಾ
ಯಾರ್ ಸೌಜು
ಹ್ಮ್ ಹ್ಮ್
ಅಣ್ಣಬ್ಬ ಮೆಡಿಕಲ್ ಇದ್ರು ಮೆಡಿಕಲ್ದ ಕೆಲ್ಸ ಮಾಡ್ತಾನ.
ನಿಮ್ಮಣ್ಣ
ಹ್ಮ್ ಬಿ ಏ ಮುಗ್ದದ.
ಬಿ ಎ ಮುಗ್ದಾವ್ ಏನ್ ಡಿಗ್ರಿ.
ಹ ಹಾ ಡಿಗ್ರಿ
ಹ್ಮ್ ಹ್ಮ್
ಅಣ ಮೆಡಿಕಲ್ ಆಗ್ ಕೆಲ್ಸ ಮಾಡ್ತಾನ್.
ಎಲ್ಲಿ ಅಲ್ಯ ಅದು ಮತ್ತ ಬೆಂಳೂರ್ದ ಆದಾರ್ ಯಾರಂದ್ರ ಯಾರು ನೀ.
ಬೆಂಗ್ಳೂರ್ದ ಆಯ ನಮ್ ಅಣ್ಣಿ ಅಲ್ಲೇ ಕೆಲ ಪರಿ ಎಲ್ಲ ಕೆಲಸ ಮಾಡ್ತೇವ್ ನವು
ಹ್ಮ್ ಹ್ಮ್ ಹ್ಮ್
ಅಲ್ಲಿ ನಮ್ಮ ಪಪ್ಪಾರ ತೀರ್ ಹೋಗಿದ್ಮ್ಯಾಕ್ ಮಾತ್ತ್ ಇಲ್ ಬಂದಾನ. ಪಪ್ಪರ್ ಕ್ ಮತ್ತೆ ಈಗ ಇಲ್ಲೇ ಬೀದರ್ಕಿ ಕೆಲಸ ಮಾಡಕ್ ಶುರು ಮಾಡಿನಿ ಅಲ್ ಅಲ್ಯಾ ಮೆ ಮಾಡ್ತೇನ್ ಬ ಹೈದರಾಬಾದ್ ಬ ಎರಡ್ ವರ್ಷದ ಬೀದರ್ ಎರಡು ವರ್ಷ ಹೈದರಾ ಮಾಡ್ಯನ. ಮತ್ತ್ ಮೂರ್ ವರ್ಷ ಬೆಂಗ್ಳೂರು ಮಾಡ್ದುನು.
ಹ್ಮ್
ಮತ್ ನಮ್ ಪಪ್ಪ ತಿರ್ ನಮ್ಮ ಪಪ್ಪರ್ ತಿರ್ ಹೋದ್ಮ್ಯಾಕ್ ಇಲ್ಲಿಗ್ ಬಂದನ್ ಇವಾಗ್ ಊರಾಗೆ ಮಾಡತ್ತ ಅಲ್ಲೇ ಬೀದರ್ಗ್ ಮಾಡ
ಹ್ಮ್ ಹ್ಮ್ ನಿಮ್ಮೂರುಗೆ ನಿಮ್ಮೂರು ಬಸವಕಲ್ಯಾಣ ಸಮೀಪ ಆತ ನಿಮ
ಬಸವ ಕಲ್ಯಾಣ್ ಭೀ ನಮ್ಗೊಂದು ಸ್ ಸ್ವಲ್ಪ ದೂರ ಆಯ್ತನ.
ದೂರ ಇತ್ತ್ ಎಟ್ ಐವತ್ತತ
ಹ್ಮ್ ಹಾ ಐದೋ ಬಸಕ್ ಕಲ್ಯಾಣಾರ್ವತ್ ಆಯ್ತ ಹೆಚ್ಚು ಕಮ್ಮಿ.
ಸನಿಹಾತ
ನಮಗ ಅವ್ರದ್
ಹ್ಮ್ ಔರದ್
ಹ್ಮ್ ಒಂದ್ ಹನ್ನೆರಡು ಕಿಲೋಮೀಟ್ರ ಹೋದೇವಂದ್ರ್ ಅವ್ರದೇ.
ತಾಲೂಕದ ಔರಾದ ಏನು.
ಹಾ ಬೀದರ್ ಜಿಲ್ಲೆದಾಗೂ ಆ ಬಸವ ಕಲ್ಯಾಣ ಹುಮ್ನಾಬಾದು.
ಹ್ಮ್
ಚಿಟಗುಪ್ಪ
ಹ್ಮ್ ಹ್ಮ್.
ಆರ್ ತಾಲೂಕು ಅಂತೀವ್ ಬೀದರ್ದ.
ಹ್ಮ್ ಹ್ಮ್
ವೆಟ್ರನರಿ ಕಾಲೇಜ್ದಾಗ ಬರ್ರ ಇದ್ರರು ಆರ್ತಿ ಆರ್ ತಾಲೂಕದ ಹಿಂದೆ ಬರ್ತಾರ.
ಹ್ಮ್
ಹ್ಮ್ ಈಗ ನಾ ನಾ ಹೆಂಗಿದ್ರು ಔರಾದಾಗ್ ಮಂಜೆ ನಾನ್
ಹ್ಮ್
ಈಗ್ ನನ್ ಔರದದ ಅದೇ ನಮ್ ನಮ್ ಕ್ಲಸ್ ಸಂತೋಷ ಅನ್ನ ನೋಡ ಅವಂದು ಬಸವ್ ಕಲ್ಯಾಣ ದ ಅ ಚಲಮಾನಂತಪ್ಪದು ನೋಡ ಒಂದು ಬಾಲಿಕದ.
ನಿಮ್ ಕಡೆನಾಮ ಸಲ್ಮಾನ.
ಹಾ ನಮ್ ಕಡೆನೇ ನಮ್ ಕಡೆನೇ.
ಹ್ಮ್.
ಹ್ಮ್.
ಹ್ಮ್ ಹ್ಮ್.
ಮೈಲೆ ಬಂದ ನೀವ ರೂಮ್ ಮಾಡಿದಾರಲ್ಲಾ. ಅದ ಬಾಳ ದೂರ ಅದ ಹೆಂಗ್ ನಡ್ಕೊತ ಬರ್ತಿದ್ರೀ ಮನ್ ನೋಡಿ.
ಏನ್ ಮಾಡಂತ ನೀನ್ ತಸಿಲ್ ಪಿಸ ಎಲ್ಲದ ನೋಡಿದ.
ಹಾ ದೂರ ಅದ.
ಹ್ಮ್ ತುಂಬ ದೂರಡೆ.
ನಿಂದ್ರ ರಾಜಸ್ಥಾನ್ ಇದಾರಾ.
ಹಾ.